ಇಲ್ಲೇ ಕೆಲಸ ಮಾಡಕತ್ತನ್ ನೋಡ್ರಿ ಬೆಂಗ್ಳೂರಲ್.
ಬೆಂಗ್ಳೂರು ಯಾವಗ್ ಹೋಗಿರಿ ಬೆಂಗ್ಗಳೂರಿಗೆ ಮೊನ್ನೇ ನಮ್ಮೂರಿಗೆ ಬಂದಂಗ ಆಯ್ತು ನೋಡಿದಂಗ ಆಯ್ತು.
ಮೊಹರಂ ಮುಗಿತ್ ಯಲ್ಲ ಮುಗಿತ್ ಬಂದ್ವಿವ್ ಅಪ್ಪ ಅಕಾಡಿ.
ಏ ಆದ್ರ ಎಲ್ಲಿ ಹೋಗ್ಬಾರ್ದ ಆಐತ್ರಿ. ಏನ್ ದೋಸ್ತರು ತಂದೆ ತಾಯಿ ಫ್ರೆಂಡ್ಸ್ ಬಂದು ಬಳಗ ಬಿಟ್ಟಿ ಇಷ್ಟ ಏನ್ ಹೋಗೋದ. ಅವಶ್ಯಕತೆದೆ ಹೇಳು.
ದುಡಿಬೇಕ್ ಬಂದಲ್ಲ ಒಂದು ಐದಾರ ದಿನ ಮ್ಯಾಲ ಇದ್.
ಅಲ್ಲ ಒಂದ ವರ್ಷ ಒಂದ್ಸರಿ ಬರ್ತ ಒಂದ ತಿಂಗಳಿನಂಟ ಇದ್ದೆ ಹೋಗೋದಾಗಲ್ಲ ಒಂದ ಹದಿನೈದು ಇಪ್ಪತ್ತು ದಿನ ಬಿಡು ಲಾಸ್ಟಿಗೆ.
ಅಲ್ಲಿ ಕೆಲ್ಸಾರ್ ಮಾಡ್ಬೇಕಕ್ ಸಾಲ ಆಗಿಲ್ಲ ಅಲ್ಲಿ.
ಅಲ್ಲ ಒ- ಒಂದ ವಾರ ಬರ್ತಪ್ಪ ಅಂತ ಹೇಳಿದ ಒಂದ ವಾರದಾಗ ಐ್ ದಿನ ಹಬ್ಬನೇ ನಡೀತದ ಇನ್ನ ಎರಡು ದಿನ ಇದ ನಿನ್ ಏನ್ ಹೋಗದೇ ಬಾರಿಯಾ ಹೇಳಳ.
ಇದೇನ್ ಮಾಡತ್ತಪ್ಪ ಇಲ್ಲಿ ಇದರು ಖರ್ಚ ಎಲ್ಲ ಎದರ್ ಕುೂಂತ.
ಖರ್ಚಲ್ಲ ದುಡಿಯದ ಎದಕ್ ಬರ್ತವ ನೆಮ್ಮದಿಂದ ಒಳಕ್ ಬರ್ತತಿವಿ ನಮ್ ಇಲ್ಲಿ ಇರ್ಬೇಕಲ್ಲ ತಂದೆ ತಾಯಿ ಬಿಟ್ಟು. ದು ಮತ್ತೆ ಸಿಗುತ್ತಾಳ- ಅ -ಅಲ್ಲಿ ಹೋಗ
ಮತ್ತೆ ಮತ್ತೆರು ಬರದ ನಿನಗ ದುಡೀಪಾ ಗೊತ್ತತ್ ನಿನಗೆ
ನಾವು ದುಡೋದಲ್ರೀ ಆಗದಿಲ್ಲ ಅವ್ ಕೈ ಸುಳ್ಳು ಆಯಕಳ್ ನಾವು ಇಲ್ಲೇ ಊರಾಗಿರ್ತಿವಿ.
ಗೋಡಿ ವತ ಜನ.
ನ- ಎಲ್ಲಿಗ್ ಹೋಗೋದಲ್ವ ತಂದೆ ತಾಯಿ ಬಿಟ್ಟಗಸಂದ ಊರ್ ಬಿಟ್ಟು ಹೋಗಕ್ ಸಾಧ್ಯನ ಇಲ್ಲ ನಾವು. ಬೇಕಾದ್ರ ಒಂದ್ ಹತ್ರ ರೂಪಾಯಿ ಕಡಿಮ್ ಕೊಳಾಗ ಇಲ್ಲೇ ದುಡತಿವಿ ನಾವು,
ವ್ಯಸ್ತ ಮಾಡಡದ ಆರಾಮ.
ನೂರು ರೂಪಾಯಿರ್ಲಕ್ಕ ಇಲ್ಲಿ ಅ ಐನೂ ರೂಪಿ ಬರ್ಲಿ ಸಾಕ್ಮಗೆ ಯಾಂದ್ರೆ ಅ ಖರ್ಚಐನೂ ರೂಪಾಯ್. ನಮ್ ಚೆನ್ನಾಗಿ ಗೊತ್ತಾಗದಲ್ಲ.
ನಿನ್ನ ತಿಂಗಳಿ ಹತ್ ಸಾವಿರ ದುಡ್ಡೋದೇನನು ಅಲ್ಲಿ ಬೆಂಗ್ಳೂರಾಗ ಇಪ್ಪತ್ತೈದು ಮೂರ್ ಸಾವಿರ ದೊಡ್ಡದೇನು.
ಅದೇ ಅದೇ ಹಂಗಾಗಿಲ್ಲ ಹಂಗ ತಿಳ್ಕೊ್ ಬಿಟ್ಟು. ನಾವು ಏನಿಲ್ಲ ಊರಾಗಿ ಇಲ್ಲಿ ಕಟ್ಟಿ ರೊಟ್ಟಿ ಖದ ಪುಡಿ ತಿಂದ್ರ. ಚಂದ ಆಕಿಲ್ಲಾ ನಾವವು ಇಲ್ಲೇ ಇರ್ತಿ ಪ ಅಪ್ಪ ಹೋಗಿ ಬರರಿ.
ತಂಗಿದ್ದ ತಂದೆ ತಾಯ ಇರ್ತಾರ ಮನಿ ಊಟ ಯಾರಾಮ ಮತ್ಸ ಗಳ ಮನಯತ
ನೆಮ್ಮದಿರ್ದಾ ನೀನ್ ಹತ್ ಸಾವಿರಕ್ಕೆ ಹತ್ ಸಾವಿರ ಉಳಸ್ಬಹುದು ಇಲ್ಲಯನು.
ಅಲ್ಲಿ ಬೆಂಗಳೂರ ಇಪ್ಪತ್ತೈದು ಸಾವಿರ ದೋಡದ್ರ ಐ್ ಐದ್ ಸಾವಿರ ರೂಪಾಯಿ ರೂಮ್ ಮಾಡಿ. ಊ ಊ- ಊಟ ಬಂತ ಅದು ಬಂತ ಖರ್ಚು ಮತ್ತತ್ ಯಾವಾಗಾರ ಆಯ್ತಾರ್ ಗೊಮ್ಮಿ ಖಂಡ ಮಾಡಿದೀನಿ ಅದು ಮಾಡಿದೀವಿ.
ಆಗ ಎಲ್ಲತ್ತಲ್ಲಿ ಕಲ್ತ್ರ ಅಣತಂಗರು ಕಲ್ತಾಗ ವಾರಗಾರ ಕಲ್ತಾಗ ಅವತ ಮತ್ತ ಅದ ಅದು ಕುಡಿ ಇದು ಕುಡಿ ಅದು ಸೇದ ಇದು ಸೇದ. ಅಲ್ರಗಲ್ಲಿ ಹೆಂಗಂದ್ರ. ಅದ್ರಾಗ ಬೆಂಗ್ಳೂರ್ ಅಂದ್ರ ಅಟ್ರಾಕ್ಷನ್ ಪ್ಲೇಸ್ ಜಗ್ವ ಅಲ್ಲಿ ನೀ- ಇನ್ನೇನ್ ಮಾಡಿ ರೊಕ್ಕ ಇರ್ಲಿಕ್ ಸಾಲ ಮಾಡಿ ಹೋಗಬೇಕು ಅಂತ ಅ-
ಹಾ- ಹಂಗ ಮಾಡಿಸತಲ್ಲಿ
ಇಲ್ಲಿ ಊರ ಏಲ್ಲಲ್ರಿ ಸುಮ್ ಮುಚ್ಕೊಂಡ್ ಕೊಡಂಪ ಇ ಅ್ರ ನ ಬಿಡ ಅನ್ಸ್ಬೇಕಾಗಗ್ತದ ಬಟ್ ಅಲ್ಲಿ ಹಂಗಿಲ್ಲಲ್ಲ. ಕಲರ್ ಕಲರ್ ಕಲರ್ ಇರ್ತ್ತ ಅಲ್ಲಿ ಪ್ರಪಂಚ.
ಸುಮದ ನಡಲಲ್ಲಿ.
ನಡ್ಯದಲ್ಲ ನ ಎಳಿಸಸತದದು ನೀನ್ ಒಂದ್ ವೇಳೆ ರೊಕ್ಕಲ್ಲ ಅಂದ್ರರು ಸಾಲ ಮಾಡಿದ್ರ. ಆ -ಒಂದು ಅಟ್ರಾಕ್ಷನ್ ಫೀಲ್ಡ್ ಅ ಅಲ್ಲಿ ಜಗ್ಗತ್ತದ ಐಸ್ಕಂಟ್ ಇದ್ದಂಗೆ.
ದುಡೇರಿನ್ ಅದ ಅಂದ್ರ ಒಟ್ಟಿ ಕೂಳತ್ತಲ್ಲೋಡ ಚೆಂದ.
ಅತ್ತಲ್ಲತ್ತಲ್ಲ ನೀವು ಹೊಟ್ಟೆ ಕೂಳೆ ಸಿಗಲ್ತಾವ ಅಲ್ಲಿ ನಮ್ಮ್ ಉತ್ರ ಕರ್ನಾಟಕ ಊಟನನೆ ಸಿಗಲ್ಲ ನೀ- ಎಲ್ಲೆಲ್ಲ ನೀವ್ ಯಾವ ಇರೋದ ಗಿರಿ
ಇ -ಅದ ಕೆ ಚ ಸಂಕದ ಕಟಿ ಅಲ್ಲಪ.
ಹ್ಮ್ -ಕೆನ್ಸಳೆ ಅಲ್ಲೂ ನಮ. ಈ ನೋಡು ನಮ್ಮ ಇಲ್ಲ ಇಲ್ಲ ಅಲ್ಲೇ ಇದ್ರ ಅಂತ ಅನ್ಕೊಂಡಿದ ಅಪ್ಪ ಒಂದ್ಸರಿ ಯಾವಾಗ ಹೇಳಿದಾರಲ್ಲ ನಾವು ಈ ಕಡೆ ಕೆಲಸ ಮಾಡಕ್ ಬರ್ತೀವಿ ಅಂತ ಹೇಳ್ದೆವಿ ಅದಕ್ಕೆ.
ಎಲ್ಲ
ಏನ್ ಹೊರ್ಕ್ ಮಾಡದ ಈಗ.
ಅದೇ ಮೇಸ್ತ್ರಿ ಕೆಲ್ಸ.
ಹ್ಮ್ ಮೈಸ್ರಿ ಆಗಿದಾನಗೇನ್ ವರ್ಕ್ ಮಾಡ್ಲಾಲ್ಪರ್ ಆಗಿಸನ
ಹೇಲ್ಪರ್
ಯಾತ್ತ್ ಕೊಡ್ತಾರ. ಹ್ಮ್ -ಹಕಾರ ಹಚ್ಚ ಕಾಲದಟಬಡದ ಡೈಲಿ.
ಖರ್ಚಪ್ಪಾ ಅಂದ್ರೆ ಹೋದ್ರೆ ಒಂದು ಏಳೂರು ಎಂಟನೂಪಾಯಿ
ಹ್ಮ್ ಏಳೂರ ಎಂಟುೂರು ಇಲ್ಲೇ ಬರ್ತಲ್ಲ ಊರಾಗೆ ಕೊಡ್ತಾರ ಆರ ಏಳೂರು ರೂಪಾಯಿ ಕೊಡ್ಲತ್ತಾರ ಎಲ್ಪ ಗೌಂಡಗ ಗೌಂಡಿಯರ ಜೊತೆ ಹೋದಾಗ ಹ್ಮ್ ಅಒಂಊದು ಪ್ರಾಬ್ಲಮ್ ಬಂದ
ಇಲ್ಲಿ ಹಬ್ಬಾ ಬಂತು ಉಣ್ಣಿ ಬಂತು ಆಗತಾ ಬಿತ್ತು ಈ ಗತಾ ಬಿತ್ತು
ಎನ್ ಮಾಡಕ್ ಆಗಲ್ಲ ಹಂಗ ತಿಳಕೊಂಡ್ರಿ ಹಂಗ ಅದ ಹಿಂಗ ತಿಳ್ಕ ನೀನ್ ಅಲ್ಲಿ ದಿನ ದುಡಿತಿನಿ ಅಂತೇತತಿ ಅಲ್ಲಿ ಖರ್ಚ ಹೆಂಗಂದ ಗೊತ್ತದಲ್ಲಿ ಹ ಡೈಲಿ ಡೈಲಿ ಒಂದ್ ಎರ್ಡ್ನೂರ್ ಮುನ್ನೂರು ಖರ್ಚು ಆ್ತದೆ ಅದೇ ಎಣ್ಣೆ ಎಟ ತುಟ್ಟಿ ಅದ ತರಕಾರಿ ಎಟ್ ತುಟ್ಟಿ ಅದ
ತಿಳ್ಕೊಂಡ್ರ ಬರ್ಲಿಕ್ಕೆ ಹೋಗಬಾರದು ಬಟ್ ಮನಿಗ್ ಕಷ್ಟ ದುಡ ಯಾರಲ್ಲ ಅಂತ ರ್ನ ಬಂದು ಹೋಗ್ಬೇಕು ನೋಡ
ಒಂದ್ ವೇಳೆ ನಿಂದ ಬೈಕ್ ಇಲ್ಲ ಏನಿಲ್ಲಾ ರ ನಿ ಅಲ್ಲಿ ಸುಮ್ನೆ ಊರಿಗೆ ಬಂದರೂ ಪಾಡ ಅನ್ಸತದ ಟ್ರಾನ್ಸ್ಪೋರ್ಟರ್ ರ ಎಟ ಖರ್ಚು ಬರತದ ಗೊತ್ತೇಲ್ಲ ಒಂದು ಹೊಗ ಬುಕ್ ಮಾಡಿ ಅಷ್ಟ ಒಂದು ನಾಲ್ಕೈದುನೂರು ಆಟೋ ಬುಕ್ ಮಾಡ ಎರಡ್ ಮೂರ್ ಎರಡ್ ನೂರಂದ ಮುನ್ನೂರ್ ಬರುತ್ತೆ
ಗಾಡಿ ಇರ್ಲೇ ಬೇಕಿಲ್ಲಿ ಗಾಡಿ ಇದ್ರೆ ಜೀವನಾ ಮತ್ತ ನೀ ಆಟೋ ಹೋಗತಿನಿ ಬರ್ತನ ಅವ್ ಆಯ್ತ ಮುಗ
ಅಲ್ಲಿ ಒಂದು ವಿತೌಟ್ ಹೆಲ್ಮೆಟ್ ಹೋಗ ವಿತೌಟ್ ನಂಬರ್ ಪ್ಲೇಟ್ ಹೋಗಿ ಅಲ್ಲಿ ಸಾವಿರ ಎರಡ್ ಸಾವಿರ ಅರ್ದ್ರೆ ಮತ್ತೆ ಪೊಲೀಸ್ರು
ಮುಗೀತಾ ಸಿ ಸಿ ಕ್ಯಾಮರಾ ಕುೂಡಸಾರ್ರಿ ನಿಮ್ ನಿಮ್ ಕಡೆ ಶಾಪುರ್ ಕಡೆ ಇದ್ದಂಗ ಅಲ್ಲಿ ಇಕಡೆ
ನಾ ಅದೇ ಎಳ್ತಿಲ್ರಿ ಅಪ್ಪ ನಾ ಅದಿಕೇ ನಿಮ್ದು ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬೇಡ ಮೂವತ ಸಾವಿರ ಬೇಡಾ ನಮಗ ಇಲ್ಲಿ ಹತ್ತು ಸಾವಿರ ಕೊಡ್ರ ಸಾಕು ಆರಾಸೆ ನೆಮ್ಮದಿಂದ ನಾಲ್ಕ ಮುಂಜೆ ಎಂಟ ಹತ್ತ ಹೋತೀವಿ ನಾಕೈಐದಕ್ ಬಂದ್ಬಿಡ್ತೀವಿ
ಪಾಡ ನೋಡು ಆರಾಮ್ ಒಂದ ನಿಮ್ಊರನ ಒಂದ್ ನಾಕ್ ಗಾಡಿ ತುಂಬ್ರ ಆಯ್ತು ಮುಗಿದ್ ಸೈಂತಲ್ಲಿ
ಅಟೆ ಅದ ಏ ಇಲ್ಲಿ ದುಡಿಯರ್ರಿಗೆ ಹಂಗ ನೀನ್ ಅಷ್ಟ್ ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ ನಿನ್ಗೆದ ದಿನ ಎರಡ್ ಮೂರ್ ಸಾವಿರ ಹಾಕಬಹುದ ಎರಡ್ ಸಾವಿರ ಅಂತ ಹಾಕೋಬಹದು
ಏ ಆರಾಮ ಹಾಕೇತಾರ ಅರಿವು ತುಂಬಾಕ್ ಹೋದ್ರೆ ಹಾಕೇತಾರ ಬರೀ
ಹ ಮತ್ತೆ ನಾ ಹೆಂಗಂದ್ರ ಸ್ವಲ್ಪ ಚಲೋ ಸ್ವಲ್ಪ ಚಲೋ ಆಳಿದ ಪ್ಪಂದ್ರ ಅದು ವಜ್ಜಿನ ಬೀಳುತ್ತೆ ಸೊಪ ರೇಟ್
ಏ ಮಾಡ್ತಪಾ ತಿಳಿದ್ರೆ ಬರಕ್ ಹೋಗಬಾರದ ನೋಡ್ ಬಟ್ ಏನ್ ಮಾಡ್ತ
ಅದ್ರಾಗ ಅದ್ರಾಗ ಒಂದು ಟ್ಯಾಕ್ಟರ್ ಒಂದ್ ಎ ನಡ್ಸಕ್ ಬರಬೇಕು ಈ ಕಡೆ ಟ್ಯಾಕ್ಟರ್ ಒಂದ ಎಂಟ ಹತ್ತ ಸಾವಿರ ಸಾಲ್ರಿ ಬರ್ತದ ಮತ್ತೆ ಆಕಡೆ ಮಲ್ಲಿ ಅನ್ನು ಆಗ್ತದ ಏನ್ ಬೇಕ ಹೇಳು ಒಂದ್ ನಲ್ವತ್ತೈದ ಸಾವಿರ ದುಡತಿ ತಿಂಗಳಿಗೆ
ದುಡ್ಡದ್ರ ಮನಿ ಮನೆೋತ ಉಡ್ ಊರ ಮಂದಿ ನೋಡ್ತವಲ್ಲ ಇಲ್ಲ ಇದಷ್ಟ
ಊರ್ ಮಂದಿಗ್ ನೋಡ್ತಿ ರಾತ್ರಿಗ್ ಬಂದ ನೆಮ್ಮದಿಂದ ಕಣ ಮುುಚ್ಚಿ ನಿದ್ದೆ ಮಾಡತಿವಿ ಮತ್ತೆ ಮುಂಜೆನಿಂಗ ಯವ್ವ ಹೋಗಿ ಬರ್ತ್ ಎಪ್ಪೋಹೊಗ ಬತ್ರ ಅಂತಗ್ ಬರ್ತ್ ಬಟ್ ಅಲ್ಲೆಯೆನ ನಿನಗ್ ಹ ಊಣಾರ ಇಲ್ಲ ತಿನ್ನೋರ ಇಲ್ಲ ಕೇಳ ಉಂಡೆ ಹನ ಇಲ್ಲಾ ಸತ್ತರ್ನಿಲ್ಲಾ ಬದುಕಿಯರ್ನಿಲ್ಲಾ
ಸತ್ ಏನ ಸತ್ತಏನ ಯಾರ ಇ ಹೊಡದ್ರ ಅಂತ ಹಾಕೊಂಡ್ ಬರ್ತಾರೋ ಆಟೆ
ನಾಳೆ ಆರೋಗ್ಯ ಕಡೀತಪ್ಪ ಅಂದ್ರೆ ಏನು ಅಲ್ಲಿ ಯಾರನ್ ಕೇಳ್ತಾರ ನೀ ಕೇರ್ ಮಾಡಿ ಇರ್ತಾರೆನ ಅಲ್ಲಿ
ಆರೋಗ್ಯ ಬಾ ಮತ್ತ ಬಂತಾನ ಅಲ್ಲಿ ಒಂದ
ಬಿಡೋ ಅಂತ ಬದಕ ಯಾಕ ಬೇಕ ಅಲ್ಲಿ ಅಷ್ಟ ಉಟಲ್ ಖರ್ಚುನ ಅಪ್ಪು ಕೇಳಬಾರ್ದು ಮಾರಲ್ಲಿ ಯಾಕಂದ್ರೆ ಅಲ್ಲಿ ಎಲ್ಲಾ ಮಂದಿ ಜಗ್ಗೆ ಇನ್ಕಮ ಇರ್ತಾರ ಅಲ್ಲಿ ಅಂತ ಹಾಸ್ಪಿಟಲ್ ನಾವು ಹೋದ ಮುಗ್ದ ಹೋಯ್ತು ಕತಿ ಎರಡ್ ಮೂರ್ ಸಾವಿರ ಎಲ್ಲ ಅ ಒಂದ್ ಸಣ್ಣ ಒಂದ್ ನೆಗಡಿ ಕೆಮ್ಗೆ ಒಂದ್ ಸಾವಿರ ಎರಡ್ ಸಾವಿರ ಇರ್ಲಾರ ಬಾಗಲ್ಲ ಕೆಲ್ಸ
ದೋಸ್ತ್ ಏ ತೇಲ್ಲಿ ಹೊಡಬೇಕಂತ ಕರ್ಕೊಂಡ ಹೋಗ ನ
ಹ್ಮ್ ಯಾರ
ಹ ಶಾವಣ ಆಯ್ತಾಯ ನಗಡಿ ಪಗಡಿ ಬರತ್ತದೆ ಫಿಲ್ಟರ್ ನೀರು ಕುಡ್ಕಂತೆ
ಹೌದೌದು
ಆಯ್ತು ಅದೇ ಜ್ವರ ಬಂದ ಅದ ಬಂದಂತ ಏಟು ಹದ್ನೆಂಟುನೂರು ರೂಪಾಯಿ ಮಾಡಿದ ಬಿಲ್
ಹೌದು ಎಲ್ಲಿ
ಇಲ್ಲಿ ಬೆಂಗಳೂರು
ಬೆಂಗಳೂರು ಆ ಮತ್ ಹಂಗೆ ಅದಾವ ಅಲ್ಲಿ ಯಾಕಂದ್ರೆ ಅಲ್ಲಿ ಜಗ್ಗೆ ಇನ್ಕಮ್ ಇರ ಮುಂದಿ ಅದರಾ ಆಫೀಸರ್ ಅಧಿಕಾರಿಗಳು ಗೌರ್ಮೆಂಟ್ ಎಲ್ಲ ಆಫೀಸರ್ ಇರ್ತಾರ
ಆರ್ ಎಂ ಪಿ ಡಾಕ್ಟರ್ ಅಂತ ತಕೊಳೋದು ಬಿ ಎಂ ಎಸ್ ಬಿ ಎಚ್ ಎಮ್ ಎಸ್ ಮುಗಿಸದವ್ರು
ಹಾ ಅದೇ ಅಲ್ಲಿ ಯಾಕಂದ್ರ ಅಷ್ಟ್ ರೊಕ್ಕ ರೊಕ್ಕಾದಲ್ಲಿ ಅವರು ಅಷ್ಟು ಚಾರ್ಜ್ ಮಾಡ್ತಾರೆ ಇಲ್ಲಿ ರೊಕ್ಕಾಡಲ್ಲ ಅಷ್ಟ್ ಚಾರ್ಜ್ ಮಾಡಲ್ಲ
ಮಾಡಲ್ಲ ಇಲ್ಲಿ ನೋಡು ಆರಾಮ್ ಮುನ್ನೂರು ರೂಪಾಯಿ ಏನೂರು ರೂಪಾಯಿ ಕೊಟ್ರೆ ಮುಗಿದುಯ್ತು
ಹ್ಮ್
ಹಳ್ಳಿಗೆ
ಅದಕ್ಕ ರೀ ನೀನು ಒಂದ್ಕ್ಕೊಂದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರ ಆ ಸ್ಯಾಲ್ರಿ ಎಲ್ಲ ತೆಗದ್ರ ನಿನಗೆ ಏನ್
ಏನ್ ಉಳಿಯಲ್ಲ ಉಳ್ದ ಆಟೋ ಖರ್ಚಿಗೆ ಆಗೋಷ್ಟು ಉಳಿತದವಾ ನೋಡು ಏನ ನಿಮ್ ಸರ್ಕಾರ ಆಗ್ತ್ ನೋಡು ಯುವನಿಧಿ ಅಂತ
ಹ್ಮ್ ಖರ್ಚಿಗೆ ಆಗಟ್ಟ ಮತ್ತೆ ನೆಮ್ಮದಿಲ್ಲಲ್ವ ಅದೆಲ್ಲ ಇಡ್ರ
ಮ್ಯಾನ್ಸ ಎಎಡ್ ದುಡಿದ್ರು ನೆಮದಿ ಬೇಕ್ರಿ ನೆಮ್ದಿದ್ರ ಏನಾದ್ರ ಒಂದ ಒಂದ್ ದಿನ ಗಳಿಸಬಹುದು ಇನ್ನ ಒಂದ ದಿನ
ಬೆಂಗಳೂರುನಾ ನೀನ್ ಅರಮನೆಆಗಿರೋ ನೆಮ್ಮದಿ ಇಲ್ಲ ನಿನಗ
ಅಪ್ಪೋ ಎಂತ ಸತ್ತಾರ ನಮ್ ಕಣ್ಣ ಮುಂದೆ ಇಲ್ಲಿ
ಅರಮನ್ಯಾಗ ಅರಮನ್ಯಗಿರಿ ನೀನ್ ಬೆಕ್ಕದಂತ ಕಿಂಗ್ ಫಿಶರ್ ಪ್ಯಾಲೇಸ್ನಗಿರರಿ
ನಡೆಲ್ಲ ಮನ್ನೆ ಯಾವು ಯಾರ ಡಿಜಾರ್ ಆಯಂತಲ್ಲ ಸತ್ತವ
ಹ್ಮ್ ಅದೇ ನಮ್ ಈ ಕಡೆ ನಮ್ಮ ಊರ್ ಕಡೆ ಕುುಡ್ಸಲ್ದಾಗರ ನೀನ್ ನೆಮ್ಮದಿ ಇರ್ತದ
ಗುಡಿಸಲ್ದಾಗ ಆರಾಮ್ ಅವನು ಮೀನ ಮೀನ ಹೊಡಿಯಕ ತಾರ ನಾವು ಇವತ್ತುಲ್ ನಾಳಿಗೆ ಗಳಸ್ಕತರ್ ರೊಕ್ಕ
ಮತ್ತತ್ ಬಂದು ಇಲ್ಲಿ ಬಾಗ ಇರ್ತಾರೆ ಆದ್ರ ಆ ಕಡೆ ಹೋದ್ರ ಆ ಹೊಣ್ಯಾಗ ಹೋದ್ರನು ಕೇಳ ಇರ್ತಾರೆ ಆಯ್ತಾನ ಊಟ ಆಯ್ತಾನಪ್ಪ ಎಲ್ಲಿ ಹೋಗ ಏನ ಕೆಲ್ಸ ಅಂತ ಅಲ್ಲಿಯನ ಮುಂದಿದ್ರ ಸಂತೆ ಲ್ಲಿ ಮಾತಾಡ್ಸಲ್ಲ ನನ್ ಕೆಲ್ಸ ನನನ್ಗೆ ಆಗದ ಮಾರಾಯ ಟೈಮ್ ಆದಂತ ಹೋತ ಹೋತಿ ಅನ್ಸುತ್ತ
ಮುಂದೆ ಹೋಗು ಏನುಕೇಳಲ್ಲ
ನಿನ್ ದೋಸ್ತೆೆ ಬಿಟ್ಟೇ ಅಂದ್ರೆ ಮಗ ಆಯ್ತ ಆ ಆಮೇಲೆ ಬಿಟ್ಟೈತ್ ನಿಗ ಏನ್ ಆಗಲಿ ಈ ಕೆಲ್ಸಗಾಕಿ ಎರದ್ರಾ ಅರ್ಜೆಂಟ್ ಆಗಬೇಕ್ ಲಾಗಿನ್ ಆಗ್ಬೇಕ್ ಅಂತ
ಯಾಕಂದ ಅಲ್ಲಿ ಟ್ರಾಫಿಕ್ ಅದು ಒಂಬತ್ತು ಗಂಟೆಗೆ ಕೆಲಸ ಇತಿ ಅಂದ್ರೆ ಏಳು ಗಂಟೆಗೆ ಹೋಗ್ಬೇಕು ಮನಿಬಿಡ್ಬೇಕ ಆತರ
ಆತರನೋಡಲ್ಲಿ ನಮ್ಗ ಒಂದ್ ಎರಡು ಕಿಲ ಮೀಟ್ರ ಅದ ಅದೇ ನೋನು ಅರ್ಥ ಗಂಟೆ ಹತ್ತು ನಿಮಿಷ
ಅದಕಂತ್ರ ಯಪ್ಪಾ ಬೆಂಗಳೂರು ಜೀವನ ಬ್ಯಾಡ್ ಬೇಡ ಬೇಡ ಅಂತ ಅನ್ಸಲತ್ತ ನಮಗಂತ ಮುಂದ ಹೋಗಬಾರ್ದ ಏನೇನ್ ಆಗ್ತಾಯೆನ್ರಿ ಮುಂದ್ ಸಿಚುುವೇಶನ್ ಹೆಂಗ ಲಾ ಗಿ ಮಾಡಿ ಮತ್ ತಲೆ ಪ್ರಾಕ್ಟೀಸ್ ಏನಾದ್ರು ಮಾಡಕುಂತೀವಿ ಅಂದ್ರೆ ಮತ್ತೆ ಅಲೆ ಸೆಟ್ಲ್ ಆಗ್ಕ ನಾನು ಹೋಗಿನಿ
ನೋಡ್ರಿ ನಡೀತದ ರೊಕ್ಕ ಇರಬೇಕು ನೋಡ್ರಿ ಬಂದ್ರನ ಇನ್ಕಮ್ ಇರಬೇಕ ಎಲ್ಲಿ ಹೋದ್ರನು ನಿಂದ್ರ ಬಾರ್ದ್ ಆ ತರ ಕೆಲಸ ಮಾಡ್ಬೇಕ್ ನೊಡ್ರಿ ಏವಾದ್ರ ಒಂದ
ಹ್ಮ್ ಕೆಲ್ಸ ಮಾಡಕ್ ಹೋಗಿ ಸ್ನಾಯು ತುನಿ ಹಡ್ಕೊಂಡು ಹೋದ ಏನ್ ಮಾಡ್ತದ ಹೇಳ
ಏನ ಮಾಡೋಕಾಗಲ್ಲ ಹಂಗೈತಂದ್ರ
ಈ ಕೆಲ್ಸ ಮಾಡದ ಎದಕಹೇಳಿ ನಾಲ್ಕು ದುಡ್ಡು ಕೋಡಿಡಪ್ಪ ಮುಂದೇ ನಮ್ಮ್ ಶಕ್ತಿ ನಿಂತದ ಕಾಲಕ್ ಬರ್ತದ ಅಂತ ಅನ್ಸುತ್ತೆ
ಹ್ಮ್ ಮುಂದೆ ಎಂತ ಪರಿಸ್ಥಿತಿ ಬಂತ್ ಏನ್
ಹ್ಮ್ ಅದಿಕಂದ್ರೀ. ಸಾವಿರ ರೂಪಾಯ ದುಡಿಲಾಕ ನೆಮ್ಮದಿಂದ ದುಡ್ಕೊಂಡು ಇರಬೇಕಾಗ್ತದ ಲಾಸ್ಟ್ ಮೂಮೆಂಟ್ ಏನಾಗ್ತಂದ್ರ ನಾನ್ ಏನ್ ಮಾಡಿದ ಇಷ್ಟ ದಿನದಾಗ ಅಂತಂದ್ರ ಏನ್ ಏನ್ ಅಂತ ಅನ್ ಅನ್ಸ್ಬಾರ್ದು ನಾನ್ ಆರಾಮ್ಸೆ ಚೆನ್ನಾಗಿ ನೆಮ್ಮದಿಯಿಂದ ಜೀವನ ಕಳೆದೆನು ಅನ್ನು ಒಂದು ತೃಪ್ತಿ ಇರ್ಬೇಕು ಆತ್ಮತೃಪ್ತಿ‌.
ಏನ್ ಮಾಡ್ತೀಯಪ್ಪ ಈಗ ನಂತರ ಮಂದಿ ಹಣದಿಂದ ಓಡ ಕುತ್ತರ
ಅಲ್ಲ ಈಗಂತಲ್ಲ ಎಲ್ಲಿ ಯಾವಾಗ್ಲಿಂದ ಹಣದಿಂದನೇ ಅದ್ಬಿಡು
ಏ ಇಲ್ಲಿ ಬೆಂಗಳೂರಾಗ ಒಂತರ ನೀವ್ ಬರ ಅದೇ
ಹಾ ಹಾ ಅಲ್ಲಿ ಅಲ್ಲಿ ತಾಯಿ ಮಗಳಿಗೆ ದುಡ್ಕಂಬಂದಿ ಅಂತ್ ಕೇಳ್ತಾಳ್ ಮಗಳು ತಾಯಿಗೆ ಎಟ್ಟ ದುಡ್ದಿ ಅಂತ ಹಿಂಗಾ ಕೇಳ್ತ
ಏನ್ ಕೆಲ್ಸ ಮಾಡಿದಿ ಅಂತ ಕೇಳಲ್ಲ ಎಷ್ಟು ದುಡ್ಡ್ದಂತ ಕೇಳತಾರ
ಅಲ್ಲಿ ಸಿಚುವೇಶನ್ ಹಂಗಾದ್ರಿ ದಿನ ಬೆಳಿಗ್ಗೆ ಎದ್ರಾ ಇ ಎಂ ಐ ಗ್ಯಾಸ್ ಕರೆಂಟ್ ತರ ಕಾರಿ ಹಾಲು ಪೇಪರ್ ಏನು ಆ ಕಡೆ ಬಸ್ ಸ್ಸು ಇದ ಎಪ್ಪು ಹೇಳ್ಬಾದ್ರಿ ನೂರ್ ಖರ್ಚ ಅದವ್ಲಿ ನಮ್ದು ಏನೂ ಇಲ್ಲಾ ಇಲ್ಲಿ
ನಾ ಹಳ್ಳಿ ಲೈಫೆ ಬೆಸ್ಟೋ ಏನ್ ಒಂದ ಹೊತ್ತು ಊಟ ಕಮ್ಮಿ ಆದ್ರ ರ ನೆಮ್ದೀ ಇರ್ತದ ಹಳ್ಯಾಗ ನೀವ್ ಒಂದೇ ಹೊತ್ತುುಣ ಜಬರ್ದಸ್ತ್ ಉಣು ನೆಂಬಿದಿಂದ ಸಂಜಿಕ್ ಹಸಿವ ಅಗಲಾ ಹೌದಿಲ್ಲ